ಹಲೋ ರೀ. ಏನ್ ಇರಲ್ರರಿ ಇವಾಗ ಕಾಲೇಜ್ ಹೋಗ್ ಬಂದ ಕುಂತಿದ್ದೆ ನೋಡ.
ಹ ಏನ ಇಲ್ರಪಾ ಸುಮ್. ತಿದ್ದ ಚಾ ಆಯತ್ರಪ್ಪಾ ನಿಮ್ದು.
ನಮ್ದ ಚಾ ಆಗಿಲ್ರಿ ಇವತ್ ನಾವ್ ಜ್ಯೂಸ್ ಕುಡುದ್ವಿ.
ಬಿಸಿಲ ಇದರ್ಬೇಕ್ರಿ ಬಾಳ.
ಫುಲ್ ಜಾಸ್ತಿ ಐತ್ ಕಡೆ ರೀ.
ಬಾಳ ಅದಾರಿಪ್ಪ ಬಿಸ್ಲು ಎಲ್ಲಾ ಕಡೆ.
ಊರಿಗೆ ಹೋಗಿಲ್ಲೇ ನೀವ್ ರೀ.
ಊರಿಗೆ ಹೋಗಿದ್ದೇವ್ರೀ ಲಾಸ್ಟ್ ಮಂತ.
ಹೌದೇನ್ರರಿ
ಹೋಗಿದ್ದೊ ರೀ ಅಲ್ಲಂತೂ ಊರ್ ಕಡೆ ಅಂತೂ ಬಿಸಿಲು ಎಪ್ಪ ಸಾಕೈತ್ರಿ ಅಷ್ಟ ಬಿಸಿಲು.
ಹ ಆ ಕಡೆಯಿಂದ ಜಾಸ್ತಿ ಇರ್ತದ ಬಿಡ್ರ ಬಿಸೃ
ಹಾ ನಾವು ಈ ಕಡೆ ಸಿ ಕಟ ಮ್ಯಾಗಿನ ಕಡಿಮೆ ಇರ್ತ ಅನ್ಕೋತೀವಿ ಇಲ್ ಜಾಸ್ತಿನ ಅದಾರಿೀ ವರ್ಷ.
ಹೌದ್ರಿ ಸಲ ಯಾಕೋ ಆಲ್ ಓವರ್ ಕರ್ನಾಟಕ ಜಾಸ್ತಿನೇ ಇದ್ರಿ ಬಿಸಿಲ್.
ಹ್ಮ್ ಬಾಳ ಅದರಿೀ ಬಿಸ್ಲ ದಗಿ ಬಿ ಹೆಂಗೆ ಅದರೀ ಹ್ಮ್
ಬಂದಿಲ್ರಿ ಒಂದಿನಾನು
ಇಲ್ಲೇನ ಒಟ್ಟ ಮಳಿ ಬಂದಿಲ್ಲ ನೋಡ್ರಿ ಬರೇ ಹಿಂಗ ಗಾಳಿ ಅದು ಬಿಡ್ತಿತ್ತು ಬರಾಂಗ. ಹಾ ಮಳಿ ಎನ್ ಬಂದಿಲ್ಲ ನಿಮ್ ಕಡೆ.
ನಮ್ ಕಡೆ ನಿನ್ನೆ ಜಾಸ್ತಿ ಬಂದೋತ್ರಿ ಮಳಿ.
ತಂಪಾಗಿರ್ಬೇಕ್ರಿ ಅಂದ್ರ ನೀಮ್ ಊರು.
ಹಂಗೇನ್ ಇಲ್ರಿ ಅಂದ್ರು ಬಿಸಿಲ ಐತ್ರಿ ಈಗ ನಾ ಜಸ್ಟ್ ಟೆರಸ್ ಮಲ್ ಹೋಗ್ ಬಂದೆ. ಬಿಸಲ್ಲಿನ ಇನ್ನ ಐತ್ರಿ ಹಂಗ.
ಅಂದ್ರೆ ಸ್ವಲ್ಪ ಮಳಿ ಬಂದ್ರೆ ಸ್ವಲ್ಪ ತಂಪರ ಅನಸರಪ ಇಲ್ಲಾಂದ್ರೇನ.
ಸಾತಿತ್ಲ್ ತಂಪಂತತ್ ಈಗೇನ ಇಲ್ರರಿ ತಂಪ್ ಇಲ್ಲ. ಬಿಸಿಲ ಐತ್ರಿ ಕಾಲೇಜ್ ನಾನು ಹಂಗ ಅನ್ಕೊಂಡಿದ. ನೀ ತಂಪ ಇರ್ತೈತಿ ನಿನ್ನೆ ಮಳೆ ಬಂದೈತ್ಂತ ಬಟ್ ಬಿಸ್ ಲ್ಲ ಬಾಳ ಐತ್ರಿಪ್ಪಾ ಇವತ್ತು.
ಹಾಳದರಿ ಈ ವರ್ಷ ಧಗಿ ದಗಿ ಎಲ್ ಕುಂತ್ರು ದಗಿರಪ್ ಪ್ಪ ಬೆಚ್ಚಗ ಬಾಳ ಮತ್ತೆನ್ ಹೇಳ್ರಪ್ಪಾ ಮಳಿನೂ ಬರಲ್ದು.
ಹ್ಮ ಮಳಿ ಬಂದ್ರ ಒಂದ್ ಸ್ವಲ್ಪ ತಂಪ್ ಅಕೇತ್ರಿ ಎಲ್ ಅಡ್ಡಾಡಕ್ ಹೋಗ್ಬೇಕು ಅನ್ನಸ್ತತಿ. ಬಿಸ್ಲಕ್ಕೆ ಎಲ್ಲ ಹೋಗ್ ಊರ್ ಕಡೆ ಈಗೇನ್ ಯಾವ್ದ್ ಈಗೇನ್ ಏನ್ ಫಂಕ್ಷನ್ ಇಲ್ರಿ.
ಮದ್ವೆ ಅದು ಇಲ್ಲೇನ್ರ ಯಾರ್ದು.
ದು ಏನಿಲ್ಲ ನಂದ ಎಕ್ಸಾಮ್ಸ್ ಅದಾವ್ರೆ ನೆಕ್ಸ್ಟ್ ಮಂತ್.
ಹೌದೇನ್ರ ಹಾ ಹ
ಸೊ ಈಗೇನು ಹೋಗದ ನಾನು ಒಂದ್ ನಂದ್ ಬ್ಯಾಕ್ ಹೋಗ್ ಬಂದಿದ್ನಿರಿ.
ಹೌದೇನ್ರ ಹಾ ಏನ್ ಫಂಕ್ಷನ್ ಇತ್ತೇನ್ರೀ.
ಮೂರ ಫಂಕ್ಷನ್ ಇತ್ತು ಜಾತ್ರೆಯೇ ಮತ್ ಮದ್ವಿ ಇತ್ರಿ.
ಹೌದ ಏನ್ರ ಹಾ
ಈಗ ಎಕ್ಸಾಮ್ ಹೋಗೋದ್ ಮ್ಯಾಲ ಎಲ್ರ ಹೋಗೋ ಪ್ಲಾನ್ ಐತ್ ಅಂದ್ರೆ ಊರ್ಗಿಲ್ಲಾ ಸುಮ್.
ಹ್ಮ್
ಯಾವ್ದರ ರೆಸಾರ್ಟ್ಗದು.
ಹೌದೇನ್ರಿ ನಮಗೂ ಹಂಗೆ ಎನ್ಸತ್ತು ರೂಪಾಯ ಬಾಳ ಅದ ಇಲ್ಲಿ ದಗಿಯದ. ಸುಮ ಒಂದ್ ಎರಡು ದಿನ ಎಲ್ಲಾರ ಹೋಗ್ ಬರ್ಲೇನು ಅಂತ ಹೇಳಿ.
ಯಾವದರ ರೆಸಾರ್ಟ್ ಅಲ್ಲೂ ಹೋಗೋದ್ರೆ ಹಂಗ ಯಾಕಂದ್ರೆ ಈ ಬೀಚ್ ಕಡೆ ಬಿ ಚಿರೋ ಪ್ಲೇಸ್ ಹೋಗಬತ್ತಂದ್ರೆ ಅಲ್ಲೂ ಬಾಳ ಶಕಿ ಇರ್ತತಿ.
ಬಾಳ ಇರ್ತರಿಪಾ ಆ ಕಡೆ ಅಂತೂ ಬೀಚ್ ಇರೋ ಕಡೆ.
ಅ್ರ ಅದ ಸುಮ್ ಬೀಚ್ ಅದು ಇಲ್ಲ.
ಇವಾಗ ಬೆಸ್ಟ್ ಅಂದ್ರ ರೆಸಾರ್ಟ ಅಲ್ರಿ.
ರೆಸಾರ್ಟ್ ಫಾರೆಸ್ಟ್ ಏರಿಯಾ ಎಲ್ಲಿ ಇರ್ತತಿಲ್ರಿ ಜಾಸ್ತಿ ಹಂತ ವದ ಪ್ಲೇಸ್ ಹುಡುಕಿ ಹೋಗ್ಬೇಕ್ರ ಇಲ್ಲಾಂದ್ರೆ ಯಾವ್ದರ ಮನೆ ದೇವ್ರಗದು ಎಲ್ಲ ಹಿಂಗೆ ಎಲ್ರ ಹೋಗ್ ಬರ್ಬೇಕು ಅನ್ನೋ ಪ್ಲಾನ್ ಐತ್ರಿ
ಹ್ಮ್
ಏನಾ ಎಗ್ಸಾಮ್ಸ್ ಕಾವಾಲಿ ಅದ ಹ್ಮ್ ಸುಮಾರ ಮತ್ತ ಈಗ ಏನ್ ಬೇಡ ಎಕ್ಸಾಮ್ ಮುಗಿದ್ಮೇಾಲ ಸ್ವಲ್ಪ ಅಂದ್ರ ಎಕ್ಸಾಮ್ಗಕು ಒಂದ್ ನಮ್ದು ಫಿಫ್ಟೀನ್ ಡೇಸ್ ಬೇಕ್ರಿ ಅಲ್ಲಿ ಫಿಫ್ಟೀನ್ ಅದು ಬಂದಿರ್ತೈತಿ
ಹ್ಮ್ ಹ್ಮ್
ಹೆಂಗು ಸ್ವಲ್ಪ ಏನ್ರ ಬಿಸಿಲು ಕಡಿಮೆ ಆದ್ರ ಆಗ್ಬಹುದು ಅನ್ನೋ ಚಾನ್ಸಸ್ ರ
ಅ ಹಾ ಜೂನ್ ನಗಂತು ಕಷ್ಟ ಇರಲ್ ಬಿಡ್ರಿ ಬಿಸ್ಲ ಮಳಗಾಲ ಸ್ಟಾರ್ಟ್ ಆಯತದಲ್ಲಾ
ಜೂನ್ ಸ್ವಲ್ಪ ಜೂನ್ ಅಂದ್ರೆ ಮೇ ಹದ್ನೈದು ಮುಂದ್ ಅಂದ್ರ ಸ್ವಲ್ಪ ಕಡಿಮೆ ಆಗಿರ್ಬೋದು ಇದ್ರಲೇ ರೀ ಅದಕ್ಕ ಈಗೇನ್ ಬ್ಯಾಡ ಊರ್ ಹೋಗ್ ಬಂದೈತಿ ಲಾಸ್ಟ್ ಮತ್ ಸ ಅಕ ನಂದ ಎಕ್ಸಾಮ್ ಹೋಗದ್ಲ್ಲ ಪ್ಲಾನ್ ಮಾಡೋನು ಅಂತ ಮತ್ತೆ ಮಾಡಾತ್ತವರು
ಹೌದೇನ್ರ ಎಏಪ್ರಿಲ್ ಮೇ ಅಂತೂ ಎಪ್ಪ ಸಾಕಾಗ ಹಯ್ತದೆ
ತ್ಸಲ ಅಂತ್ರು ಜಲ್ದಿ ಮತ್ ಮೇದಾಗಿದೇಏನ್ ಏಪ್ರಿಲ್ದಾಗಿದ ಇದು ಫೆರವರಿ ಆಾಗಿಂದ ಸ್ಟಾರ್ಟ ಆಗಿತ್ತು
ಹೂ ಭಾಳ ಐತ್ರಿಪಾ ಈ ವರ್ಷ
ವರ್ಷ್ ಬಾಳ ಐತ್ರಿ ಯಾಕೆ ನೋಕರ ಮಳಿನ ಹಂಗ ಜೋರ ಬಂದೈತ್ ಕರ ಅಂದ್ರು ಬಿಸಿಲು
ಹ್ಮ್ ನೀವ್ತ್ರಿ ಮುಂದ ನ ಮುಂದ ಇಷ್ಟ್ ಬಿಸಿಲು ಆಯ್ತಂದ್ರೆ ಸಿಟಿದಾಗೆಲ್ಲಾ ನೀರ್ ಬಾಳ ಕಷ್ಟ ಐತದ್ರೀ ಇಪ್ಪಾ
ಇನ್ನು ನಮಗ ಇನ್ನ ಏನ್ ಪ್ರಾಬ್ಲಮ್ ಆಗಿಲ್ಲ ನೀರ
ಹೌದೇನ್ರ ಹಾ
ಚಲಾ ಇನ್ನ ಹಂಗ ಏನ್ ಪ್ರಾಬ್ಲಮ್ ಆಗಿಲ್ಲ ಬಟ್ ಮುಂದ್ ಏನ್ರ ಇನ್ನ ಜಾಸ್ತಿ ಆತಂದ್ರ
ಹ್ಮ್ ಇವಾಗ ನೋಡ್ರ ನಾವೆಲ್ಲಾ ಬಾಡಗೆ ಮನೆ ಎಲ್ಲಾ ಒಂದ ಈಗ ನೋಡ್ರಿ ಒಂದ್ ಬಿಲ್ಡಿಂಗ್ ಅಲ್ಲಿ ಒಂದ್ ಐದರ್ ಜನ ಇರ್ತಿವ ಮುಂದ ಹಿಂಗೆ ಇದದೆ ತರ ಬಿಸಲ ಅಂತಂದ್ರ ಮತ್ ನೀರಿಂದ ಪ್ರಾಬ್ಲಮ್ ಆಗ್ಬೋದರಪಾ
ನೀರಿನ್ ಸಸ್ ಆಗ್ತ
ಹಾ ಆಯ್ತದ್ರಿ
ಹ್ಮ್
ಸುಪ್ ಬಿಸಲು ಕಡಿಮೆ ಆ ಮಳಿ ಬಂದ್ರ ಬೆಸ್ಟ್
ಬೆಸ್ಟ್ ಹೌದ್ರಿ
ಈಗ ಇದನ್ನೇ ಅಂದ್ರರು ಈಗ ರೆಸಾರ್ಟ್ ಅಂದ್ರೆ ಎಲ್ಲಾ ಈ ಗೇಮ್ಸ್ ಅ ಎಲ್ಲಾ ಇರ್ತಾವಲ್ರಿ ಸ್ವಲ್
ಹಾ ಸ್ವಲ್ಪ ಪ್ಲೇಸ್ ಚೇಂಜ್ ಆದಂಗ ಅನತ
ಹಾ ಎಲ್ಲಾ ಒಂದೆರಡು ದಿನ ಹೋದ್ರ ಆಮೇ ಲಾಲ್ ಈಗ ಬೇರೆ ಕಡೆ ಎಲ್ಲ ಈಗ ನಾವವು ಟೆಂಪಲ್ ಅದು ಅಂತ ಅಂದೇವ ಅಂತ ಅಂದ್ರು ಓಡಾಡೋದು ಜಾಸ್ತಿ ಇತ್ ರೀ ರೆಸಾರ್ಟ್ ಅಂತಂದ್ರರು ಒಂದೇ ಕಡೆ ಇರ್ತದ ಎಲ್ಲಾ ಗೇಮ್ಸ್ ಇರ್ತಾವ ನಮ ಬಾಡಿಗು ರೆಸ್ಟ್ ಐತದ ಆಮೇಲೆ ಅಲ್ಲಿ ಇದ ಗುೋಯ್ತದಲ್ರರಿ
ಅದೇ ನೋಡ್ಬೇಕ್ರ ಅರ್ತ ಅದನ್ ಪ್ಲಾನ್ ಮಾಡೇವಿ ನಾನ್ ನಾ ಅಂತೇನ್ೀ ನಮ್ಮ ಪುಪ್ಪ ಮಮ್ಮಿ ದೇವ್ರ ಗುಡಿ ಹೋಗೋನು ಅಂತ ಅವ್ರಂತ ರ ಹೆಂಗಕಿತಂಗ್ ಮಾಡೋದ್ರಿ ಒಟ್ಟು.
ಯ ಮರೀ.
ಮನ್ಯಗ್ ಕುಂತ್ ಕುಂತ್ ಬಿಸಿಲೈತಂತ ಮನ್ಯಗ್ ಕುಂದ್ರದ್ ಆಗತೈತಿ. ಹೊರಗೂಗಕು ಆಗವಲ್ದು. ಹೋದ್ರ ನೈಟ ಹೋಗ್ಬೇಕ್ರಿ ನೈಟ್ ಯಾವಾಗ್ ಹೋಗೋದ್ರಿ.
ನೈಟು ಹಂಗೇನ್ರಿ ನೈಟು ಅಷ್ಟ್ ದಗಿನೆ ಅದರೀ ಶಕ್. ಕಿನೆದ ನೈಟ್ ಆದ್ರು. ಒಂದು ನಾಲ್ಕ್ ಗಂಟೆಯಿಂದ ಬೆಳಿಗ್ಗೆ ಅವಾಗೊಂಚೂರು. ತಂಪ್ ಗಾಳ ಬಂದಂಗ್ ಬಾರ್.
ಹ ಬೆಳಿಗ್ಗೆ ಅಷ್ಟಿನ ವಾಕ್ ಹೊಕ್ಕಿವ್ ನೋಡ್ರಿ ಎದ್ದ ಐದುವರೆ ಎದ್ದ. ಅವಾಗಷ್ಟೇನ್ ಏನ್ಸಲ್ಲ ಆಮೇಲೆ ಯೋಳ್ ಎಂಟ್. ಎಂಟು ವರಿಂದ ಸ್ಟಾರ್ಟ್ಕತ್ರಿ ಎಂಟು ವರಿಂದ ಎಲ್ಲೂ. ಹೋಗಂಗಿಲ್ರಿ.
ಹಾ ಅಷ್ಟದಾರಪ ಬಿಸ್ಲಿ ಈ ವರ್ಷ.
ಮಾಸ್ಕ್ ಸ್ಕಾರ್ಫ್ ಎಲ್ಲ ಕಟ್ಕೊಂಡೆ ಹೋಗ್ಬಕ್.
ಇಲ್ಲರೆ ಹಿಂಗ ಹಳ್ಳಿ ಕಡೆ ಹೊಲ್ದಾಗೆಲ್ಲ ಕೆಲಸ ಮಾಡ್ತಾರೀ ಅವ್ರ ಹೆಂಗಿರ್.
ಅವ್ರ್ದ್ ನೋಡ್ರಿ.
ಬಾಳ್ರಪ ಹಾಳೈತದ ಹಳ್ಳಿ ಕಡೆ.
ಹ ಹಕೇತ್ರಿ
ಹ್ಮ್.
ತಂಪ್ ನೀರ್ ಕುಡಿಯೋದು ಅದೊಂದು ನೆಗಡಿ ರೀ.
ಹಂಗಾಗಿ ಇಗ್ ನಾವ್ ಹೆಂಗಾರ ತಡ್ಕೋಬೋದ್ರಿ ಇವಾಗ್ ವಯಸ್ಸದವ್ರ್ ಹೆಂಗ್ರೀಪಾ ಬಿಸ್ಲಿಗೆ ಬಿಸ್. ಗ ನಮ್ಕಡೆ ಅಂತು ಮತ್ ಜಾಸ್ತಿ ಇರ್ತ ಬಿಸ್ಲಾ.
ಹ್ಮ್ ನಿಮ್ ಕಡೆ ಮತ್.
ಹಾ ಜಾಸ್. ಇರ್ತದ್ರಿ ಹಂಗಾಗಿ ಸಣ್ಮಕ್ಳಿಗಾಗ್ಲಿ ಈಗ ವಯಸ್ಸದವ್ರಿಗ್.
ಚಳಗಾಲ್ ತಡ್ಕೊ ಬೋದ್ರಿ ಮಳೆ. ಮಳೆಗಾಲ ಬೆಸ್ಗೆಗಾಲ ತಡ್ಕೊಳಕ್ ಆಗಲ್ರಿ. ಬರ್ತದ್ರಿ ಮಳೆಗಾಲೂ ತಡ್ಕೋಳಕ್ ಆಗಲ್ರಿ.
ಹಗಲ್ರಪಾ ಎಲ್ಲಾರ ಓಡಾಡೋದು ಹದು ಎಲ್ಲಾ.
ಹೌದಂದ್ರ.
ಹ್ಮ್ ಹಂಗೆಂತ್ರಿ ಒಂದೊಂದ್ ವರ್. ವರ್ಷ ಮಳಿ ಬಂದ್ರ ಹಂಗೆ ಕಂಟಿನ್ಯೂ ಅದುನ್ನು ವರ್ಷಿಗ ಹೆಚ್ಚಿಗೆ ಇರ್ತದ್ರಿ. ಒಂದ್ ವರ್ಷ ಅಷ್ಟ್ ಮಳೆಗಾಲೂ ಇರಲ್ಲ.
ಲ್ಲ ಮತ್ ಹೆಚೈತ್ ಕರ ಅಂದ್ರು ಬಿಸುಲ್ ಬಾಳ ಐತ್ರಿ. ಚಿದ್ದೂರಿ ಈಸಲ ಮತ್ ಹಂಗ್ನೋಡ್ರ ಬಿಸ್. ಇಲ್ಲಪೋ ಈಸಲ ಬಾಳಲ್ ಎಲ್ಲಾ ಕಡೆ ತ್ರಾಸಗತೈತ್ರಿ.
ಎಲ್ಲಾ ಕಡೆ ರೀ ನಾವ್ ಅಂತೀವಲ್ಲಾ ಈ ಕೆಲವೊಂದ್ ಪ್ಲೇಸ್ ಸಿಟಿ ಮ್ಯಾಗದ ಬಿಸ್ಲಿರಲ್. ಲ್ಲ ಅಂತಾರ ಇಗ್ ಎಲ್ಲಾ ಕಡೆ ಅಷ್ಟೇ ಇದೆ.
ಎಲ್ಲ ಕಡೆ ಅಷ್ಟ ಐತ್ರಿ ಹಂಗ ನೋಡದದ್ರಾ ಹಳ್ಳಿನ ಬೆಟರ್ ರೀ. ಬೇವಿನ ಗಿಡಗುಳ್ .
ಅದೆಲ್ಲ ಇರ್ತದರಿ ಸ್ವಲ್ಪ ಗ್ರೀನರಿ ಎಲ್ಲಾ ಸ್ವಪ ತಂಪ್ ಗಳ್ಯಾರ ಬರ್ತದ ಇಲ್. ಏನ್ ಬರ್ಬಾಕ್ರಿ ಪಿಡ್ಲಿಂಗ ಗೋವರ್ಲಿ ಹ್ಮ. ಹ್ಮ್ ಅಷ್ಟೇ ನೋಡ್ರಿ.
ನಾನ್ ಹಚ್ಕೊಂಡ್ರು ಅದು ಗರಂ. ಗಾಯೀನೇರಿ ಮತ್ ಹ. ಇನ ತೆಳಗಿನ್ ಮನಿ ಇದ್ರ ಏನ್ ಅನ್ಸಲರ್ಟ್.
ಅಂದ್ರು ಹಾ ಅದು. ಬಿಡ್ರಿ ಇಗ್ ಮೇಲ್ ಇರ್ತದಲ್ಲ ಯಪ್ಪ ಫುಲ್ ಅದು. ಟೆರಸ್ ಬೇರೆ. ನಮ್ದು ಗ್ರೌಂಡ್ ಫ್ಲೋರ್ ರೀ ನಮ್ದ ಹ ಗ್ರೌಂಡ್ ಫ್ಲೋರ್ . ರು ತಡಿಯಕ್ ಆಗ್ಲಾತಿಲ್ಗೋತ್ರಿ ಅಷ್ಟು ಶಕೀ.
ಹೌದಪ್ಪಾ ಗರಂ ಈ ಸಲಾ ಹಿಡ್ಕೊಂಡಿತ್ರಿ.
ಬಾಳದರಿ ಬಿಸ್ಲ ಹಂಗೇರಿ ಮಳೆಗಾಲ. ಬರೋಣ್ರಿ ನೋಡಣ್ರಿ ಪ್ಲಾನ್ ಮಾಡ್ತಿದೇವ ನಾವು.
ನೀವು ಪ್ಲಾನ್ ಮಾಡಕ್ತ್ರ ಬರ್ರಿ ಮತ್ ಎಲ್ರ ರೆಸಾರ್ಟ್ ಅಂದ್ರ ರೆಸಾರ್ಟಗ ಹೋಗೋನು.
ಹ್ಮ್ ಎಲ್ರುೂ ಇದ್ರ ಒಂದ ಒಂಚೂರು ನಮ್ಗೂ. ಹಿಂಗ ಹಾ ಟೈಮ್ ಪಾಸ್ ಐ್ತದ ಮನ್ಸ ಬರ್ತದ. ಆಮೇಲ್ ಗೇಮ್ ಅದು ಎಲ್ಲಾ ಇರ್ತಾವಲ್ರರಿ ಆಡಕ್ದು. ಎಂಜಾಯ್ನೂ ಮಾಡ್ಬೋದು.
ಮಾಡಬಹುದ್ರಿ.
ಹ್ಮ್ ಹಂಗಾಗಿ ನೋಡೋಣ್ರಿ ರೆಸಾರ್ಟೆ ಪ್ಲಾನ್ ಮಾಡೋಣ. ಇವು ಟೆಂಪಲ್ ಅದು ಹೊಂಟ ರಿಅಡ್ಡಾಡದ ಐತದ ಈ ಸಿಗ್ ಬಿಸ್ಲಾಕ್ ಆಗಲ ರಪ್ಪ.
ಅಗಲ ಬಿಡ್ರಿ ಟೆಂಪಲ್. ಹ ಇವ್ರ ಮನ್ಯಾಗಿ ನವರ ಕೇಳಬೇಕ್ ಅಲ್ರಿ.
ಹ್ಮ್. ನೋಡೋನ್ರಿ ಅದಕ್ ಹ್ಮ್ ಹಂಗೂ ಮಾಡ್. ಬಹುದು ಈಗ ರೆಸಾರ್ಟ್ ನ್ಯಾಗ ಉಳ್ಕೊಂಡಿ ಬರೋ ಟೈಮ್ ಮೀ ಗ.
ಹಂಗ್ ಮಾಡ್ಬೋದು ಇಲ್ಲ ಹೋಗೋ ಟೈಮ್ಗ ಟೆಂಪಲ್ ಹೋಗಿ ಆಮೇಲ್ ರೆಸಾರರ್ಟ್ ಹೋಗ್ಬೋದ್ರಿ.
ಹ್ಮ್ ಹಂಗೂ ಹೋಗ. ಹೋಗ ಬಿಡ್ರಿ ಹ ಹಂಗಾರ ಪ್ಲಾನ್ ಮಾಡೋನ್ ರಿ ಒಂದ್ಸ. ನಿಮ್ದ ಎಕ್ಸಾಮ್ ಅದು ಮುಗಿಲಿ.
ಒಂದ್ ಗಾದಿ ಕಟ್ಕೊಂಡು ಹೋಗದ್ರಿ.
ಹಾ ಒಂದ ನೋಡೋನ್ರಿ. ಎಲ್ಲಾ ಪ್ಲಾನ್ ಮಾಡೋನ್ರೀ ಎಲ್ಲ ಎಲ್ಲೆಲ್ಲಿ ಹೋಗೋಣ ಎಲ್ಲಿ ಮೊದ್ ಇದ ಎಲ್ಲಾ ಯಾವ್ದು ಬೆಸ್ಟ್.
ಹಾ.
ಮೇನ್ ಎಲ್ ತಂಪಿ ಇರ್ತದ ಅಲ್ಲಿ ಹೋಗೋಣ್ರಿ.
ಅಲ್ಲಿ ಹೋಗ್ಬೇಕೇರಿ ಹೌದ್ರಿ ಗ್ರೀನ್ರಿ ಫಾರೆಸ್ಟ್. ಸೆರೆ ಎಲ್ಲ ಐತ ಅದನ್ನ ನೋಡಿ. ಹೊಗಿ ಬರೋಣ.
ಪ್ಲಾನ್ ಮಾಡೋನ್ ರಿ ಮತ್ ಆ ಆರಾಮ್ ನೋಡ್ರಪಾ ಆಗೆದ್ರೀ ಚಾ ಅಂದ್ರ.
ಚಾಯ್ ನೀ ಇವತ್ ಇಲ್ರ ಅದ ಜ್ಯೂಸ್ ಮಾಡಿದ್ರ ಮಮ್ಮಿ ಜ್ಯೂಸ್ ಕೊಡೋದ್ ವಿರಿ.
ಹೌದ ಏನ್ ರಿ ಹೋಗ್ ಬಂದ್ರಿ ಕಾಲೇಜ ಕ.
ಹೋಗ್ ಬನ್ನಿ ರಿ ಓದ್ಕೋಬೇಕಕ್ ನೋಡ್ರಿ ಈಗ.
ಹೌದ ಏನ್ ರಾ. ಆಯ್ತತ್ ತಗೋರಪ್ಪಾ ಅಂದ್ರರ ಓದ ರಾ ಇಲ್ರಿ ಬಾಯ್ರಿ.